ಕೇಳ್ಸ ತಕ್ಕ ಮತ್ತ ಆಯ್ತೇನ ಅಕ್ಕಾ. ಹ್ಮ ಆಯ್ತ ಅಕ್ಕ ನಿಮ್ದ
ಹ್ಮ್ ಆಗೆತ್ ಆಲ್
ಅದೇ ಸರ್ ಅವ್ರಗೆ ಕೇಳ್ದೆ ಅಕ್ಕಾ ನಿನ್ನೆ ಮೂವತ್ ಮಾಡ್ಲೇಬೇಕಂತ ನಾಳೆ ಮಾಡ್ಬೋದಂತ ನಾಳಂದ ದಿನ ಆಯಿತೆ. ಅಂತ.
ಹಾ ಮತ್ ನಾನ್ ಅನ್ಲಿಲ್ಲ.
ಹ್ಮ ಅದೇ ನಾ ನಿನ್ನೆ ಸರ್ನ ಕೇಳಿದೆೆ ರಾತ್ರಿ ಇಲ್ಲ ನಾಳ ಇನ್ನೊಂದ್ ದಿನ ಐತ ಒಳ ಮಾಡ್ ಮೂವತ್ ಮಾಡ್ಬೇಕ ಅಂತಂದ್ರ.
ಮಾಡಿದವ್ರಿಗೆ ಮಾಡ್ಬೋದಂತೆ.
ಹ್ಮ್ ಮಾಡ್ದವ್ರಗ ಮಾಡ್ಬೋದಂತ್ ರಿಪೀಟ್.
ಹ ಆದ್ರರು ಕೂಡ ಆಗಲ್ಲ ಬಿಡಕ್ಕ ಹದಿಮೂರ್ ಜನ ಇದ್ದಾರ ಅವ್ರಿ ಮಾಡ್ದವ್ರಿ ಮಾಡಿದ್ರು ಕೂಡ ಆಗಲ್ಲ. ಅವ್ರ ಫೋನ್ ಪಿಕ್ ಮಾಡವಾರ ಒಬೊಬ್ಬರು
ಹ್ಮ ಅದೇ ಆದಾಗ ಮಾಡೋದ ಅಷ್ಟೇ.
ಅಷ್ಟೇ ಮತ್ತೆ
ಹ್ಮ್.
ಏನ್ ಮಾಡಿದೆ ಅಕ್ಕ ಟಿಫನ್?
ಅನ್ನ ಸಾರ ಕೈ ಇಷ್ಟೋತ್ನಲ್ಲಿ ಹೊಲಕ್ ಹೋಗ್ತಾರಲ್ಲ. ಆಗಲ್ಲ ರೊಟ್ಟಿ ಅವು ಇವು
ಹ್ಮ್.
ನಿಮ್ದು ಏನ್ ಮಾಡುದ?
ವಗ್ಗರಣಿ ಮಾಡಿದೇ ಅಕ್ಕಾ.
ಹ್ಮ್ ನಾವು ನಿನ್ನೆ ಮಾಡಿದ್ದೀವಿ ಮತ್ತೆ ಏನ್ ನಾವ ಅನ್ನ ಹುಡುಗರಿಗೆ ಅನ್ನ ಸಾರ ಬೇಕಲ್ಲ.
ಹ್ಮ್.
ಅನ್ನ ಸಾರ್ ಮಾಡ್ತಿ ಅಷ್ಟೇ.
ಹ್ಮ್.
ಮಾಡಿದ್ರೆ ಅಕ್ಕಾ ನೀವ್ ಸಾರ ಅವ್ರಿಗೆ
ಸ್ಯಾಲರಿ ಇವತ್ ಮಾಡಿಲ್ಲ ನಿನ್ನೆ ಮಾಡಿದ್ದೆ.
ಹ್ಮ್.
ಇವತ್ ಮಾಡಿಲ್ಲಾ ಇವತ್ ಮಾಡಿ ಅಲ್ಲ ನೀವು?
ಇಲ್ಲ ನಾನು ಇನ್ನ ಯಾವ್ ಸ್ಟಾರ್ಟ್ ಮಾಡಲಿಕ್ಕ
ಹ್ಮ್.
ಎಷ್ಟ ಆಗ್ಯಾವಕ್ಕಾಗಲೆ
ನಮ್ದ್ ಹನ್ನೆಂದ್ಯಾಗವಕ ನಿಂದವೂ ಅಕ್ಕಾ?
ಹಾ ನನ್ನುವು ಅಷ್ಟೇ ಹನ್ನೊಂದ ಆಗ್ಯಾವಕ್ಕ.
ಹ್ಮ ನಾ ನಿನ್ನೆ ಹತ್ತಕ್ಕೆ ನಿಂದಿಸಿಬಿಟ್ನಾ
ಇಲ್ಲ ನಿನ್ನೆ ಹನ್ನೊಂದ್ ಮಾಡಿದ್ದೆ ಅಷ್ಟು ಲಾಸ್ಟ್ ಇವತ್ ಮಾಡಿಲ್ಲ.
ಹ್ಮ್ ನಾ ನಿನ್ನೆ ಮಾಡವ ಅನ್ಕೊಂಡೆ ಯಾಕಿದು ಎಲ್ಲಿ ಬಿಡು ಸಾಕಲ್ಲ ಅಂತ ಅಂದೆ ಸುಮ್ಮನ್ಗಾಬಿಟ್ಟೆ.
ಹ್ಮ್ ಇದು ಪಾನ್ ಕಾರ್ಡ್ ಏನು ಬೇಕಾಗಿಲ್ಲ ಅಂತಕ್ಕ
ಬೇಕಾಗಿಲ್ಲ ಅಂತ
ಇಲ್ಲ ಬೇಕಾಗಿಲ್ಲ ಅಂತೆ.
ಹ್ಮ್.
ಹ್ಮ ನಾನ ಅಕೌಂಟ್ ನಂಬರ್ ಕೇಳಿದೆ ಸಾರ್ ಅವ್ರಗಿ ಲಾಸ್ಟ್ ಅಷ್ಟ ಆಗತೋಗಳಮ್ಮ ಆ ಆಗತೋಗಳಮ್ಮ ಅಂತ ಅಂದ್ರೆ ಅಕೆ ನಾನ ಸುಮ್ನ ಆಗಿಬಿಟ್ಟೆ.
ರಾಶಿದ ಅಂತ ಅ ಮೂವತ್ತ ಆದ್ಮೇಲೆ
ಹಾ ಅವಾಗ ತಾತತೋ ಏನು ಇನ್ನೊಂದ್ ಇಪ್ಪತ್ತ ಆದ್ಮೇಲೆ ಹಂಗ ತ ತಾತೊಂತಮ್ಮ ಒಟ್ಟು ತಾಂತದಮ್ಮ ಅಂತ ಹೇಳ್ಯಾರ
ಹ್ಮ್ ಏನ್ ನಿನ್ನೆ ಮಾಡಿದ್ದ ಅಕ್ಕಾ ಫೋನು
ನಿನ್ನೆ ಮಾಡಿದ್ದೆ ನಿನ್ನೆ ಸಾಯಂಕಾಲ ಮಾಡಿದ್ದೆ ಆಮೇಲಾ ಹೊಸಾರಾರ ಮಾಡಿದ್ದೆ ಮಾಡಿದ್ರು ಆವಾಗೇ ಮಾಡಿದ್ದೆ ಹೇ.....
ಹ್ಮ
ಎಲ್ಲಾರ ಮನೇಲ್ಲ ಇದ್ದಾರಕ
ಹಾ ಅಕ್ಕ ಎಲ್ಲಾರ ಮನೆಗೇ ಇದಾರೆ ಮಳೆ ಇಲ್ಲಲ್ಲ ಅಕ್ಕ ಮಳೆ ಇದಿದ್ರೆ ಹೋಯ್ತಿದ್ರು ಮಳೆ ಇಲ್ಲ ಇಲ್ಲಿ
ಸುಮ್ನೆ ಮಾಡ ಆಗ್ತತಕ ಮಳೆ ಬರವಲ್ದು
ಹಾ ನಮ್ಮೂರಾಗ ನಿನ್ನೆ ಸ್ವಲ್ಪ ಬಂತು
ಇಲ್ಲಿ ಒಂದೊಂದ್ ಹನಿ ಬಂದತ್ ಅಷ್ಟೇ
ಯಾವ ಕ್ಯಾಸ್ಟ್ ಕ್ಕಾ
ನಾವು ನಾಯಕರ ಅಕ್ಕ ನಾವು
ನಾಯಕರ
ಹ್ಮ್ ನೀವು ಅಕ್ಕ
ಚಟಿ ಬರಿಜಾ ನಾವು
ಹ್ಮ್ ಹ್ಮ್
ಓಬಿಸಿ ವೋಲಗ ಬರ್ತೀವಿ
ಹ್ಮ ಹಾ
ಟೆಂತ್ ಓದಿರಲ್ಲಕ್ಕ ನೀವು
ಹ್ಮ ಟೆಂತ್ ಮುಗಿಸಿವಿ ಅಕ್ಕ ನಾವು
ಹ್ಮ್ ಟೆಂತ್ ರಾಗ ಟ್ರಿಪ್ ಕರ್ಕೊಂಡು ಹೋಗಿದ್ರಾ ಅಕ್ಕ ನಿಮ್ಮನ್ನ
ಹ್ಮ ಅಂದೆ ಒಂದ್ ಅವರ ವರ್ಷಕ್ ಒಂದ್ಸರ್ ಹೋಗ್ತವಿ ಹೇಲ್ಲಿ
ಹ್ಮ್
ಹ ಮ ನಾಳಾರೆ ಅಂದಂಗ
ಅಂದ್ರೆ ಫ್ರೆಂಡ್ಸ್ ಜೊತೆ ಹೋಗಿಲ್ಲ
ಫ್ರೆಂಡ್ಸ್ ಜೊತಿ ಅವಾಗ ಹೋಗಿದ್ದೀವಕೆ ಹೋಗಲ್ಲ
ಹ್ಮ್
ಅವಗೆ ಸ್ಕೂಲ್ ಟೈಮ್ನಾಗೆ ಫ್ರೆಂಡ್ಸ್ ಜೊತೆ ಹೋಗ್ಲಾತಿಲ್ ಇಲ್ಲ ಅಕ್ಕಾ
ಹ್ಮ್ ಇನ್ನ ಫ್ರೆಂಡ್ಸ್ ಕಾಂಟೆಕ್ಟ್ ನಾಗ ಇದ್ದಾರಾ ಇಲ್ಲಾ.
ಕಾಂಟ್ಯಾಕ್ಟ್ ನಾಗ ಇದ್ದಾರ ಕ ಕಾಂಟಾಕ್ಟ್ನ ಅದಾರ ಮೀಟ್ ಆಕ್ತಾರ
ಹೂ ಹೂ
ಹ್ಮ್
ಹ್ಮ ನಿಂಗ್ ಏನು ಬ್ಯಾರೆಗಿಲ್ಲಾ
ಹಾ ಇಲ್ಲಾ ಹ್ಮ ಇವಾಗ ಒಬ್ರೇ ಇದ್ರರು ಹೋಗ್ಬೋದು ಹುಡುಗರು ಇದ್ದಾವಲ್ಲ ಹ ಎಲ್ಲಿಗೆ ಹೋಗದಾಗಲ್ಲ ಸಿಂಗಲ್ ಇದ್ರೆ ಎಲ್ಲ ಆಗ್ಲಿ ಓಡಾಡ್ಬೋದು ಏನರಾ ಮಾಡ್ಬೋದು
ಹ್ಮ್ ನೀವು ಒಬ್ರೇ ಇರ್ ಆದ್ರೆ
ಹಾ ಹಾಗಲ್ಲ ಊ ಹುಡುಗೂರ ಎ ಅದ್ರ ಸಣ್ಣವರ ಏನಕ್ಕ
ಸ್ಕೂಲಿಗೆ ಹೋಗ್ತಿರ ಇಲ್ಲ
ಸ್ಕೂಲಿ ಅವ್ರು ಅಂಗ್ನವಾನ್ ಶಾಲೆಗೆ ಹೋಗ್ತಾನ ಒಬ್ಬನು ಒಬ್ಬನ ಮನೆಯಲ್ಲ ಇರ್ತಾರೆ ಸಂಡೆ ಏನ್ ಇವತ್ತು ಹೋಗಿಲ್ಲ ಮನೇಲ ಮಾನ್ಯಾಗ್ ಇದ್ರ ಸಮತ ಹುಡುಗರು ಇಲ್ಲ ಇಲ್ಲಿ ಆಡ ಆಡ್ತಾರಲ್ಲ ಹುಡುಗರು ಅವರು ಕೂಡ ಆಡಕ್ ಹೋಗಬಿಡ್ತಾರ
ಹ್ಮ್
ಇವತ್ ಮನೆಯಲ್ಲೇ ಇರ್ತವೆ ಎಲ್ಲಾ ಹುಡುಗರು ಸಂಡೆ ಎಲ್ಲಾ
ಹಾ ಎಲ್ಲಾರ ಮನೆಗೆ ಇಡ್ತಾರ ಆಟ ಆಡ್ಕಂತ ಇರ್ತಾರಾ
ಹಾ ಏನ್ ಸಣ್ಣರಕ್ ಇರೋದ ನಾಲ್ಕು ವರ್ಷದ ತಗೋದದಾನ ಒಬತ್ತ ಎರಡು ವರ್ಷದ ತೊಗೋನ
ಹ್ಮ್ ನ ಸಣ್ಣವರ ಇದ್ದಾರ
ಹು ಇನ್ನ ಸಣ್ಣ
ಹ್ಮ್ ಅಡುಗೆ ಏನೇನ್ ಮಾಡ್ತಕ ನೀನು
ಎಲ್ಲ ಮಾಡ್ತೀವಿ ರೊಟ್ಟಿ ಎಲ್ಲ
ನಾನ್ ವೆಜ್ ವೆಜ್ ಎರಡು ತಂತೀರಾ
ಎಲ್ಲ ಎಲ್ಲ ತಿಂತವಿ ಅಂದ್ರೆ ಮನೇಲೆ ಎಲ್ಲಾ ರುಮ್ತಾರ ನಾನು ಇವಾಗ ಊಟ ಮಾಡಲ್ಷ್ಟು
ಹ್ಮ್
ಮಾಡ್ದಲ್ಲ ಎಲ್ಲ ಮಾಡ್ತೀನಿ ನಾನ್ ವೆಜ್ ಮಾಡ್ತನಿ ವೆಜ್ ಮಾಡ್ತೀನಿ ಎಲ್ಲ ಮಾಡ್ತೀನಿ
ಹ್ಮ್ ನೇತೀನಲ್ಲ ಅಷ್ಟೇ
ಏನಕ
ನೀನ್ ತಿನ್ನಲ್ಲ
ನಾವ ತಿನ
ಹ್ಮ್
ನಮಿಗ್ ಸ್ವಲ್ಪ ಆರಾಮ ಇದ್ದಿಲ್ಲಲ್ಲಾ ಅವರಸನ್ ಗಟ್ಟ
ಹೌದಾ
ಹ್ಮ್ ಹ್ಮ್ ಹ್ಮ ನೀವೆಲ್ಲಾ
ಹಾ ನಾವ ಎಲ್ಲಾ ಮಾಡ್ತೀವಿ ನಾನ್ ವೆಜ್ ವೆಜ್ ಎರಡು
ಹ್ಮ ಹ ಅಡಿಗೆ ನಮ್ಮ್ ಮನೆಯಲ್ಲಿ ನಾವೇ ಮಾಡುದು ಅವ್ರು ಹೋಲ್ಕ ಹೋಗಿ ಬರ್ತಾರ ಮತ್ತೆ ದಾಗಲ್ಲ ಅವರಿಗೆ
ಹ್ಮ್ ನಿಮ್ಮ ಮತ್ತೆ ಇದ್ದಾರೆೇನಲ್ಲ
ಹ್ಮ ಆಾರ ನಮ್ ಇದಾರ ನಮ್ಮ್ ಅತ್ತೆ ಇದಾರ ನಮ್ಮ್ ಮಾವದಾರ
ಹ್ಮ್
ಹ ನಾವೇ ನಾಲ್ರ ನಾಲ್ರ ನಾವಿಬ್ರು ಮಕ್ಕಳು ಆರ್ ಜನ ಇ ಅಷ್ಟೇ
ಹ್ಮ್ ನೀವೆಷ್ಟು ಜನ ಇರೋದು ಅಣ್ಣ ತಂಬರು
ಇಲ್ಲಿ ಊರ್ ಮನೇಲ್ಲೇ ನಮ್ಮ ಅಲ್ಲಿ ತೋರ್ ಮನೇೆಯಲ್ಲಿ
ಇವ್ರೇ ಇಲ್ಲಿ
ಇಲ್ಲಿ ಇವರು ಇಬ್ಬರು ಗಂಡ್ಮಕ್ಳ ಇಬ್ಬರು ಹೆಣ್ಮಕ್ಳು
ಹ್ಮ್
ಯಾವಲ್ಲ ಎಲ್ಲರ ಮದುವೆ ಆಯ್ತಿವ್ರ ಸಣ್ಣವ್ರ
ಇವರೇ ಸಣ್ಣರ. ಅಲ್ಲಿ ನಿಮ್ಮೂರಾಗ?
ಅಲ್ಲಿ ನಾವು ಒಂಬತ್ತು ಜನ ಹೆಣ್ಮಕ್ಳ
ಹ್ಮ್
ಚೂರು ನಮ್ ಹ್ಮ್ ನಮ್ಮ ಮಾಮ್ಮರು ಅಂದ್ರೆ ಬೇರೆಗಾರ ಆ್ರಂದ ಇರ
ನಮ್ ಅಪ್ಪಾ ನಿಮ್ ಮಮ್ಮಿ ಏನ್ ಕೆಲಸ ಮಾಡ್ತಾರ?
ಹೋಲಕ್ ಕೆಲ್ಸಕೆ ಅವರು
ಹ್ಮ್. ನಿಮ್ ತೆಂಗಿ ಅವ್ರ ಎಲ್ಲರ ಏನ್ ಮಾಡ್ತಾರ?
ಎಲ್ಲರೂ ಎಲ್ಲ ಆರ್ ಜನಕ್ ಮದ್ವೆ ಆಗಿದೆ.
ಹ್ಮ್
ನಾವ್ ಮೂವರು ಸ್ಕೂಲಿಗೆ ಹೋಗ್ತಾರೆ. ಒಬ್ರು ಹತ್ತನೇ ಕ್ಲಾಸ್ ಒಬ್ರು ಐದನೇ ಕ್ಲಾಸ್. ಆರನೇ ಕ್ಲಾಸ್.
ಹ್ಮ್
ಮುವಾರು ಮುವಾರು ಸ್ಕೂಲಿ ಹೋಗ್ತರ
್ಮ ಅ ಎಲ್ಲಾರ ಮದ ವಬಡದಾಗ
ಎಲ್ಲಾರ ಆರ್ ಜನಕ್ ಆಗೇತಿ ಮದ್ವೆ. ಇನ್ನ್ ಮೂವರ್ ಇದಾರೆ
ಹ್ಮ್ ಬೇರೆ ಬೇರೆ ಇದ್ರೆ ಒಂದ ತಕ್ಕಿದೀರ ಎಲ್ಲೇನ
ಇಲ್ಲ ಇದುದು ಎಲ್ಲ ದೂರ ದೂರ ಕುಡಿತನಿ ಹ ಇದು ಜ್ಯೋತಿ ಅಂತ ಇದಾರೆ ಒಬ್ರು ಇದ್ರಾಗ ಕಾಂಟ್ಯಾಕ್ಟ್ನಾಗ ನಿನ್ ಹೇಳ್ದಲ್ಲ ಡಬಲ್ ಒನ್ ಜೀರೋ ಅವರು ನಮಕ್ಕ ಸಧ್ಯಹಾ
ಹ್ಮ್
ಹ್ಮ್
ಈ ಸರಿ ಮಾಡಿಲ್ಲಾ? ಮಾಡ್ಬೇಕು.
ಹಾ ಹ ನೋಡಬೇಕ್ ನಾನ ಇನ್ನು ಯಾರಿ ಮಾಡಿಲ್ಲ ಮಾಡಣ ಅಂತ ಸುಮ್ನೇ ಅದೇ
ಹ್ಮ್
ಎಲ್ಲ ದೂರ ದೂರ ಅತ್ರ ಯಾರಿಲ್ಲ
ಹಾಕ
ಹ್ಮ್
ಹ್ಮ್ ಎಲ್ಲಾರು ದೂರ ದೂರ
ಇವತ್ತಿದ ಫಾಸ್ಟ್ನೇ ಕಾಲ ಏನ್ ಮತ್ತ ಏನ
ಇಲ್ಲ ಫಸ್ಟ್ನೇ ಕ ಫಸ್ಟ್ನೇ ಕಾಲ್ ಮಾಡಿದೆ ಮಾತಾಡಿದೆ ಹಾಗಾಲೇ ಇದು ಸೆಕೆಂಡ್ನೇದು ಇದು
ಹ್ಮ ಇದು ಹನ್ನೆರಡನೇದಾ ಹಂಗಾದ್ರೆ
ಹ್ಮ
ಹ್ಮ್ ಅಯೋ ಇವತ್ತ್ ಒಂದ್ ಹತ್ ಆದ್ರೆ ನಾಳೊಂದು ಹತ್ತ ಆದ್ರೆ ಮುಗಿತೈತಿ
ಹಾ ಮುಗಿತದ ರೀ
ಹ್ಮ್ ಮಾಡ್ಬೇಕ ನಾನು ಮಾಡನಂತ ಸುಮ್ಮನಾದೆ.
ಹ್ಮ ನಿಂದು ಮಳೆ ಬಂದತ್ತ ಅಕ್ಕ ನಿನ್ನೆ.
ಇಲ್ಲ ಇಲ್ಲ ಈಗ ಒಂದೇ ಸ್ವಲ್ಪೇ ಹನಿ ಬರ್ತದೆ ಮತ್ತೆ ನಿತ್ಕೊಂಡ್ಬಟ್ಟು
ಹ್ಮ್ ಇಲ್ಲಿ ಕೂಡ ಸ್ವಲ್ಪ ಬಂದಿತ್ತು
ಹಾ ನಲ ಸಮೇತ ತೋಳ್ದಿಲ್ಲಕ್ಕ ಇಲ್ಲಿ ಮಳೆ ಬಂದರ ಸಮೇತ. ಎಲ್ಲರ್ ಹೊಲಗೊಳ್ ಬಿತ್ತಿಗ್ಯಂದರ ಮಳೆ ಕಾಯ್ತಾರ ಈಗ್ ಮಳೆ ಬರವಲ್ತ್.
ಏನ್ ಅಕ್ಕಾ ಮಳೆನೇ ಬರವಲ್
ಮಳೆ ಬರ್ತದ ಬರ್ಬೇಕಂತ ಏನೆಲ್ಲಾ ಮಾಡ್ತಾರ ಇದು ಮಳೆ ಬರವಲ್ತು.
ಹಾ
ಅತ್ತಗೆಲ್ಲ ಆಗ್ತಾರ ಬೆಳೆ ಎಲ್ಲಾ ಇಡಾಕಲ್ಲಲ ಅತ್ತಗೆ ಎಲ್ಲ ಮಳೆ ಆಗ್ತತೆ ಇತ್ತಾಗ್ ಆಗವಲ್ತು.
ಹ್ಮ
ಮಳೆ ಬಂದ್ರೆ ಬೇಷ ಐತಿ ಮಳೆ ಬರವಲ್ತು.
ಎಲ್ಲಾರ ಮಳೆಗೋಸ್ಕ್ರ ಕಾಯ್ತಾರ.
ಹ್ಮ ದೇವ್ರನ ಎಲ್ಲಾರ ಮಾಡ್ತಾರ ಜನ ಬರವಲ್ತು.
ಹ್ಮ ನೀವ್ ಹಬ್ಬಗಳು ಎಲ್ಲಾ ಮಾಡ್ತೀರಾ ಅಕ್ಕಾ?
ಏನಕ್ಕಾ?
ಹಬ್ಬ
ಏ ಏನ್ ಹಬ್?
ಏನಾದ್ರೂ ಹಬ್ಬ ಬಂದ್ ಬ ಬಂದ್ರೆ ದಸರಾ ಹಬ್ಬ.
ಹ ಹೂಂ ಮಾಡ್ತೇನೆ.
ಹ್ಮ
ಮಾಡಿದ್ವಿ ಏನ್ ದೀಪಾವಳಿ ಅವ್ ಮಾಡಲ್ಲ ನಾವ್ ಮನೇಲಿ.
ಹ್ಮ
ದಸರೆ ಎಲ್ಲ ಮಾಡ್ತವಿ ದೀಪಾವಳಿ ಮಾಡಲ್ ಮದಲಸಿನ್ ಮಾಡಿಲ್ಲ ಅಲ್ಲ ಮಾಡಲ್ಲ.
ಹ್ಮ ಆದ್ರೆ ಒಬ್ಬೊಬ್ರು ಮಾಡಿರ್ತಾರ ಆವಾಗಿಂದ ಮಾಡಲ್ಲ ಇವಾಗ.
ಹ್ಮ ಮಾಡಲ್ಲ ಇಲ್ಲ ಇಲ್ಲಿ ಮೊದ್ಲ ಮಾಡಿದ ಮಾಡಲ್ಲಲ್ಲ ಮಾಡಕಲ್ ನಮ್ಮ ಮನೇಲಿ.
ಹ್ಮ ಅಲ್ಲಿ ನಿಮ್ಮ ಊರಲ್ಲಿ?
ಅಲ್ಲಿ ಮಾಡಲ್ಲ ಏನ್ ದೀಪಾವಳಿ ಮಾಡಲ್ಲ ಎಲ್ಲಾ ಹಬ್ಬ ಮಾಡ್ತಾರ.
ಹ್ಮ
ಕಡಿಮೆ ಮಾಡದ್ ಮನೆಗುಳಗ್ ದೀಪಾವಳಿ.
ಹ್ಮ ಅಕ್ಕ ಅಷ್ಟೊಂದ್ ಮಾಡಲ್ಲ ಏನೋ ಯಾರ ದೊಡ್ಡೋರು ಏನ ಹ್ಮ ನೋಡ್ ಆಯ್ತಾ ಅಂಗಡಿ ಇಟ್ಟೋರು
ಹಾ ಅವರೇ ಮಾಡದು.
ಹ್ಮ ಜಾಸ್ತಿ ಅಂದ್ರೆ ಅವ್ರೇ ಮಾಡದು.
ಹಾ ಒಬ್ಬೊಬ್ರು ಕುಂದ್ರಸರ್ ಮನೇಲಿ ಲಕ್ಷ್ಮೀ ನ್ ಕುಂದ್ರಸಿ ಮಾಡ್ತಾರ.
ಹಾ ಮಾಡ್ತಾರ ಅಕ್
ಹ್ಮ ಹ್ಮ
ಲಕ್ಷೀ . ಅವೆಲ್ಲ ಮಾಡ್ತಾರೆ.
ಹ್ಮ
ನಿಮ್ದ ಹ್ಮ ದೀಪಾವಳಿ ಮಾಡ್ತೀವಿ.
ಹ್ಮ
ನಮ್ ತಾತ ಇದಾರೆ ನಮ್ ಮಾಡ್ತೀವಲ್ಲಾ ಹಂಗೆ ಮಾಡ್ತೀವಿ ನಾವು.
ಹ್ಮ ಹಾ. ಇಲ್ಲ ನಾವ್ ಮಾಡ ಮೊದ್ಲಾಸಿನ್ ಮಾಡಿಲ್ಲಾ ಹತ ಏನ್ ಮಾಡಲಹ.
ನಾವ್ ಹಾದ್ ಮೊದ್ಲಿಂದ ನಡತಿದ್ರೆ ಮಾಡ್ತ ತರಿಷಚಂದ್ರ ಮಾ
ಹಾ ಹ ಮತ್ತೆ ಗೌರವನಿಗೆಲ್ಲ ಬೆಳಳ್ಗಕ್ ಹೋಗ್ತಾರ ನಮ್ಮ್ ಮನೆ ಹೋಗಲ್ಲ ಇಲ್ಲಿ. ನಮ್ಮ್ ಮನೇಲಿ ಅಲ್ಲಿ ತೋರ್ ಮನೇಲಿ ಹೋಗ ತೋರ್ ಮನೇಲಿ ಹೋಗ್ತಾರೆ ಇಲ್ಲಿ ಹೋಗಲ್ಲ.
ಹ್ಮ್
ಹ್ಮ ಒಳ್ಳೆಗೆ ಪೂಜೆ ಮಾಡಿ ಮಾಡ್ತಾ ಟೈಮ್ ಆಯ್ತು ಹಾ ಆಗ್ಯಾದಕ.
ಹ್ಮ್ ಸರಿ.
ಚುಪ್.